ಹಾ ಹಲೋ ಆರಾಮಿರೀ.
ಹಾ ಆರಾಮೇ ನೋಡ್ರಿ ನೀವ ರಿ. ಹು ಮತ್ತ
ಮತ್ತೆನ ಮಳಿ. ಏನಿಲ್ಲ ನೋಡ್ರಿ ಮಳಿಲ್ ಏನ ಇಲ್ ಬರೀ ಮಾಡಾತದ್ರೀ ಒಣ ಗಾಳಿ ಬಿಸತದ್ರೀ ಚಂಜತನಾ. ಏನ್ ಮಳೆ ಇಲ್ಲಾ ಏನ ಇಲ್ಲೋಡ್ರಿ.
ಹ ಎಲ್ಲಾ ಕಡೆಗೆ ಹಂಗೆ ಅದರಿ.
ಹ ಮನೆ ಹೊಲ್ದಾಗ ಬೀಜ ತಂದ ಬಿತ್ತಿದು ಎಲ್ಲಾ ಹರಿಗಿ ಬಿಟ್ಟಾರೀ ಮನ್ಯಾಗ ಏನು ನಾಟಿಲ್ಲ ಅಂತ್ತೆಳಕೆ. ಮೂವತ್ ಇಪ್ಪತ್ ಮೂವತ್ ನಲವತ್ತ ಸಾವಿರ ರೂಪಾಯಿ ಲಾಸ್ ಆಗ್ಯದ್ ನೋಡ್ರಿ ನಮ್ಮಗರ ಈಗ.
ಎಲ್ಲಾರ್ಗೆ ಹಂಗೆ ಆಗಬಿಟ್ಟದ್ರೀ.
ಮತ್ತ ಮಳಿ ಬಂತ ಅಂದ್ರ ಮತ್ತ ಏನ ಬೇರೆ ಊರ್ಬೇಕಂತ ಕುಂತಾರೀ. ಕೇಸ್ ಅಂದ್ರನಲ್ ರೊಕ್ಕ ಸಾಲ ತಂದ. ಸಾಲ ತಗೊಂಬಂದ ಮಾಡ್ಯಾರಿ ಎಲ್ಲ ಲಾಸ ಆಗಿ ಬಿಟ್ಟತಿ ನೋಡ್ರಿ ಏನ್ ಮಾಡತ್ತಿರಿ.
ತೊತ ವಾಯುವಿಹಾರ.
ಹು ಏನ ಮಾಡ್ತರಿ ಹೈರಾಣ ಹೈರಾಣ ಆಗ್ಬಿಟ್ಟತ್ರಿ. ನಿಮ್ಮ ಕಡೆ ಹೆಂಗ ನಿಮ್ಮ ಹೊಲ್ದಾಗ ಹೆಂಗ ನಿಮ್ಮ ಹೊಲ್ದಾಗ ಹೆಂಗ ಮಾಡಿರಿ.
ಹು ನಮ್ದು ಏನಇಲ್ಲಡ್ರಿ ಬೀಜ ತಂದ ಹಾಕ್ಯರಿ ನಾಟೆಲ್ಡ್ರಿ ಅವು. ಈಗ ಮತ್ತ ರಿಟರ್ನ್ ಬೀಜಾ ತಂದ ಹಾಕ್ಬೇಕ ಮತ್ತ್.
ಅದೇರೀ ನೀರಾವರಿ ಇದ್ದರ ಇದ್ರ ಸ್ವಲ್ಪ ಹೆಂಗರ ಕೌಲಿ ಕ್ಯಾನಲ್ಕ್ ನೀರ್ ಬಂದ್ರಂದ ಸ್ವಲ್ಪ ನೀರ್ ಬಿಟ್ಕೋತಾರೀ. ಹು ಏನ ಒಣ ಬೇಸಾಯಾ ಅವಲ್ರಿ ಊರಿದು ಏನ್ ಒಂದ್ ಬಿಜಾನು ನಾಟಬೇಕಲ್ಡ್ರಿ ಒಂದ ನಾಟಿಲ್ಡ್ರಿ ಅವು. ಒಟ್ಟ ಮಳೇನ ಇಲ್ಲರಿ ಬೀಜಾ ಊರಿದಾಗ್ಲಾಸಿ.
ಹ್ಮ ಅದು ಮಳಿ ಬಂದಾಗ ಬೀಜ ಉರಿ ಬಿಟ್ರಲ್ರಿ ಅದು ಮ್ಯಲ್ ಎಪ್ಪಘಟ ಆಗ್ಯಾದ್ರಿ ಹಿಂದಲೆ ಮಳಿ ಬಂದ್ರ ಏನತದಲ್ರಿ ಅದ
ಹ್ಮ್ ಏನ್ ಆತದಿಲ್ರರಿ ಅದ್ ಮಳಿ ಇರ್ಲಾರದ ಸಲ್ಯಾಂದ ನಮಗ ಎಲ್ಲಾ ಲಾಸ್ ಆಗಿ ಬಿಟ್ಟದ್ರಿ ಏನ್ ಮಾಡಕ್ ಆಗಲ್ಲ ಅಂತ ಎಲ್ಲ ಹರಿಗ್ಯಾರೀ ಹೊಲಾನ ಹೊಲಕ್ ಹೊ ಎಲ್ಲನೆ ಈ ಮತ್ತೊಂದ್ಸತಿ ಬೋದಹಾಕ್ ಸ್ಬೇಕ್ರೀ ಮತ್ತ ಪೀಜಾ ತರ್ಬೇಕು ಮತ್ತ ಮಳಿ ಬಂದ್ರೀ ಅದನ್ನು ಇನ ಮಳೆ ಅಂತ ಹತ್ರ ಬರಾಕ್ಕೆ ತಯಾರಿಲ್ರಿ.
ಹ್ಮ ಹಾ ಹಾ
ಅಕಡೆಲ್ಲಾ ಆಲಕತ್ತದಂದ್ ನೋಡ್ರಿ ಬಿಜಾಪುರ್ ಸೈಡ್ ಅಕಡೆನಾ. ಜ ದೇವರಹಿಪ್ಪರಗಿ ಸೈಡ್ ಆಕಡ ಮ್ಯಗಡೆ ಆಲಕತ್ ಅಂತ್ರಿ ನಮ್ ಕಡೆ ಇರ್ಲೋಡ್ರಿ ಮ
ಇಲ್ಲ ಆ ಆಗಾದ ಆಗ ಕಡಿಗೆನ್ ಆಗ್ಲ್ಲ್ರಿ ಏನಂತರಿ ನಮ್ ಕಡಿಗ್ ಆಗ್ಲಿಕಂದ್ರ ಏನ ಅವರ್ಗ್ ಅವ್ರಿಗನ ನಾಕ ಹನಿ.
ಇಲ್ಲ ಅವ್ರಗ್ ಆರ್ಲಿ ಬುಡ್ರಿ ನಾವರ ಯಾಕ್ ಬ್ಯಾಡ ಅನಮ್ಮು ನಮ್ಮುಗುನು ಆದ್ರ ಚಲೋ ಆತದ ಅಂತ ನಾವ್ ಅನ್ಕತ್ತೀನಿರಿ.
ಇಲ್ರಿ ಇವತ್ತರ ನಾಳೆ ಬಂದಿತ್ ಆದ್ರ ಲೇಟ್ ಆಯಿತಂದ್ರ
ಹೈರಾಣ್ ನೋಡ್ರಿ ಹೈರಾಣ್ರೀ ಈ ಕಡೆ ಬೆಳಿ ಸ ಸಜ್ಜ ಆಗಲ್ರರಿ ಲೇಟ್ ಆಯಿತ್ ಅಂದ್ರ. ಹ್ಮ್ ಹಂಗಾಗಿ ಹೈರಾಣ ನೋಡ್ರಿ ಮತ್ತೆನಿಲ್ಲ.
ಹ್ಮ್ ಹೌದ ಕು ಕೂದಲ ಹೊಲಗತಾವ ನೋಡ್ರಿ ಎನ್ ಮಾಡ್
ಹೌದ ಭಾಳ ಹೈರಾಣ ನಡದದ್ರಿ ಹೌದ್ರ ಅದಕ್ಕ ಏನಿಲ್ರಿ.
ಅದಕ್ಕ ಏನಿಲ್ರ ಅದ ಸೊಪ್ಪೂರು ಆಹ ಒಂದು ಮನಿ ಮದ್ದ ಅಂತ ಹೇಳ್ಕದ ಒಂದ್ ಇದು ಬರ್ತದ ನೋಡ್ರಿ ಅದನ ಒಂದ್ ಮಾಡ್ರಿ.
ಹಾ ಇಲ್ಲಂತಂದ್ರ. ಹ ಮನಿ ಒಳಗೆ ರೆಡಿ ಮಾಡ್ಕೊಬೇಕ್ರೀ ಎಣ್ಣಿ ಅದು ಕೊಬ್ಬ್ರೆಣ್ಣೆ ತೊಗೊಂಡ ಕೇಸಿಂದ್ರ. ಕೊಬ್ಬ್ರೆಣ್ಣೆ ಒಳಗ್ರಿ ಕಿದ ದಾಸಾವಾಳ ಹೂವಾ ಇರಲ್ರರಿ. ಗಿಡದಾಗ ಆತಿರ್ತ ನೋಡ್ರಿ ಎಲ್ಲಾರ ಮನಿ ಮುಂದ್ ಅವ ಒಂದ್ ನಾಕ್ ದಾಶಾಳುವ ಹರ್ಕೊಂಡ ಸ್ವ ನೆಳ್ಳಗ ಒಣಸಕೋಬೆಕ್ರಿ ಒಂದಿನ ಅದು ಅದು ಒಣಗಿದ ಮ್ಯಾಲ ಇದುಕ್ ಕ ಅದೆ ಕೊಬ್ಬ್ರೆಣಿನೆ ಒಂದ್ ಬೊಗೊಣಿ ಒಳಗ ಹಾಕೊಳ್ಬೇಕ್ರಿ ನಿಮಗ್ ಎಸ್ಟ ಬೇಕ್ ಅಸ್ಟ್ ಎಣ್ಣಿ ಅದು ಎಣ್ಣಿ ಒಳಗ ಒಂದಿಷ್ಟ. ಇಷ್ಟು ಮೆಂತ್ಯಾರಿ ಒಂದಿಷ್ಟು ಕರಿಬೇವ್ರರಿ ಒಂದಿಷ್ಟು ದಾಶಳುವರಿ ಒಂದಿಷ್ಟ ಟ ಅದ್ ಇದುರಿ ಆ ಏನಂತರ ನೋಡ್ರಿ ಅದಕ್ ಅಲುವೆರಾ ಅಂತರಲ್ರಿ ಇದು ಅಲೋವೆರಾ ಅಂತ ಸಿಗಲ್ರಿ ಅದು ಹಾ ಅದಿಷ್ಟ್ರೀ ಒಂದಿಷ್ಟ. ಊಳಾಗಡ್ಡಿರಿ ಇಷ್ಟ ಹಾಕೊಂಡು ಅದ್ರೊಳಗ್ ಚಂದಾಗ ಕುದಿಸಕೋಬೇಕ್ರಿ ಎಲ್ಲ ಅಷ್ಟಕ್ಕ
ಹ್ಮ್ ಹ್ಮನ್ ರೀ
ಎಲ್ಲಷ್ಟಿಗೂ ಚಂದಾಗಿ ಕುದಸ್ಕೋಬೇಕ್ರೀ ಒಂದ ಐದರಿಂದ ಹತ್ ನಿಮಿಷ ಎಲ್ಲ ರಸ ಬುಡಬೇಕ್ರಿ ಅವೆಲ್ಲಾ ಎಣ್ಣೆ ಒಳಗ.
ಅಲ್ಲಿ ತನ ಚಂದಾಗಿ ಕುದಿಸಕೊಂಡಕೆಸಿಂದ್ರ ಆಮ್ಯಾಲ ಐದರಿಂದ ಹತ್ ನಿಮಿಷ ಆದ್ಮಲ್ ಅದ್ ಬಂದ್ ಮಾಡಬೇಕ್ರಿ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಕ ಇಡಬೇಕ್ರಿ ಅದನ್ನ.
ಹ್ಮ ಹ್ಮ್ ರಿ
ತಣ್ಣಗ ಆಗಕ ಇಟ್ ಮ್ಯಾಲ ಅದ ಅವೆಲ್ಲಾ ಸೋಸ್ಕೋಬೇಕ್ರಿ.
ಹ್ಮ ರಿ
ಎಲ್ಲ ಸೊ ಅದೆಲ್ಲ ತಕೋಬೇಕ್ರ ತಪ್ಲ ಗಿಪ್ಲ ಎಲಿ ಚಾಣಿಲೆ ಸೊ ಸೋಸಿ ಎಣ್ಣಿ ಒಂದ ಒಂದ್ ಡಬ್ಬ್ಯಾಗ ಎಣ್ಣಿ ತಕೊಂಡು ಅದು ಉಳ್ದದ ಏನಾದ್ರಿ ಅದು ಎಲ್ಲ ಚಲಿ ಬಿಡಬೇಕ ಕ್ರ ಯಾಕಂದ್ರೆ ಅದರ ಎಣ್ಣೆ ಒಳಗೆ ಬಿಟ್ಟಿರ್ತದ ರಸ ಅದು ಈ ಈ ತರ ಮಾಡಿನೂ ಅದ ಹಚೊಗೋರಿ ಒಂದಿಷ್ಟ ದಿನ ನಿಮಗ್ ಅಡ್ಜಸ್ಟ್ ಆಯ್ತು ಸರಿ. ಅಡ್ಜಸ್ಟ್ ಆಯ್ತು ಸರಿ ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದರ ಇದು ಆಮೇಲ ತೆಲಿಗ್ ಹತ್ ಅಡ್ಜಸ್ಟ್ ಆಗಲಿಲ್ಲ ನಿಮಗ ಮತ್ತೆ ಉದ್ರಕತವ್ ಅಂದ್ರೆ ಇದು ಬಿಟ್ಟಗೆ ಇನ್ನೊಂದ ಇನ್ನೊಂದು ಆಯಿಲ್ ಬರತ್ತ. ಸರ್ ಅದರ ರೋಸ್ರ್ ಆಯಿಲ್ ಅಂತ ಹೇಳ ರೋಸ್ ಮೇರಿಯನ್ ಸಿಸ್ ತಿ ನೋಡರ ಅದ ಆನ್ಲೈನ್ ದಾಗ ಹೊಡದ್ ನೋಡ್ರಿ ನಿಮಗ ಗೊತ್ತದ ಇಲ್ರಿ ಅದರ ಬಗ್ಗೆ ಅದ್ರೊಳಗೆ ಸಿ ತದ್ರ ಆ ರೋಜ್ ಮೇರಿ ಅಂತ ಹೇಳಿ. ಅದು ಹೊಡದ್ರ ಒನ್ ಆನ್ಲೈನ್ ಒಳಗ ನೂರ ಐವತ್ತ ರೂಪಾಯಿ ಎರಡ್ ನೂರು ರೂಪಾಯಕ್ಕ ಒಂದ ಬಾಟಲ್ ಸಿಕ್ತವ್ರ ಅವು. ಅವು ಬಾಟಲ್ ಒಂದ ಅದನು ಹಚ್ಕೋಬೋದ್ರಿ ನಾವು ಒಂದ ಮೂರಿಂದ ನಾಲ್ಕ ತಿಂಗಳ ಕಂಟಿನ್ಯೂ ಯೂಸ್ ಮಾಡಬೇಕ್ರಿ ಹಂಗಿತ್ತ ಅಂದ್ರ ಕೂದಲೋದ ಉದರದ ಕಡಿಮೆ ಆಗಬಿಡ್ತಾವ್ರೀ ನಿಮಗ ನೈಂಟಿ ಪರ್ಸೆಂಟೇಜ್ ಆಗ್ತದ ರೀ ಕಡಿಮೆ. ನಾವು ಯೂಜ್ ಮಾಡಕತ್ತೀವ್ರಿ ಅದೇ ಅದ ಅದಕ ಹೇಳಿದರಿ ನಿಮಗ ಅದು ಆನ್ಲೈನ್ ದಾಗ ಸದ ತುಟ್ಟಿ ಆತದ ಹೆಂಗ್ ಮಾಡಬೇಕ ಕಂತ ಅನ್ಸಿತ್ ಅಂದ್ರೆ ಮನ್ಯಾಗ ಮಾಡಕೋಬೋದರಿ.
ಹೌದರಿ.
ಹೂ
ಈಗ ನಮ್ದು ಮೊದಲೆಲ್ಲಾ ಕೂದಲಾ ಜಾಸ್ತಿ ಇದ್ವಲ್ರಿ. ಈ ಕಡೆ ಎಲ್ಲಾ ಸೈಡ್ ಗಡೆ ಎಲ್ಲಾ ಉದರಾಕತವರಿ ಮತ್ತ ಹಿಂಗ್ ನಾ ತೆಲಿ ಕೆರ್ಕೊಂಡಗ ಒಮ್ಮಿ ಜಾಸ್ತಿ ಉದುರತಾವ ರಿ ಎಂಟು, ಹತ್ತ ತ್ತು ಹದ್ನೈದು ಇಪ್ಪತ್ತರ ತನ ಉದರ್ತಾವವ್ರೀ ಕೂದ್ಲಾ?
ಅದೇ ರೀ ಅದರ ಸಲಗೆನೆ ರೋಸ್ ಮೇರಿ ಹಚ್ಚಿದ್ರ ಅದನ್ನು ಸ ನಾ ಹೇಳಿದ್ದ ಎರಡರಾಗ ಜಾಸ್ತಿ ಅಂದ್ರ ರೋಸ್ ಮೇರಿ? ಎಫೆಕ್ಟ್ ಆಗ್ತದ್ರಿ ನಾವು ಹಂಗೆ ಉದ್ರಾಕತ್ತಿದವು ಅದೇ ಹಚ್ಚಕತ್ತವ್ರಿ ಈಗ. ಹಂಗಂದ ರಿಸಲ್ಟ್ ಬಂದದ್ರೀ ಅದು ಅದರ್ ಸಲವಾಗಿ ನಿಮಗ ಹೇಳಕತ್ತಿನೀ ರೀ ನೀವ್ ಮನ್ಯಾಗ ನಿಮ ತುಟ್ಟಿ ತುಟ್ಟಿ ತಂದು ಎಲ್ಲಿ ಹಚ್ಚಗಲ್ ಅನಂಗಿತ್ತ ಅಂದ್ರ ಮನಿಯೊಳಗೆ ಮಾತಾಡ. ಮನಿ ಒಳಗ್ ಮಾಡ್ಕೋಬೋದ್ರಿ ಅದನ್ನ ಅದ್ ರೋಸ್ ಮರಿ ಎಲಿಗಳು ಸಿಕ್ ಸಿಗ್ತವರಿ ಅವು ಆನ್ಲೈನ್ ಒಳಗ್ ಸಿಕ್ತಾವರಿ ಒಂದ್ ಡಬ್ಬಿನೇ ಸಿಕ್ತದ್ರಿ ಅದು ಅದೇ ತರಸ್ಕೋಬೇಕ್ರಿ ಅದನ್ನ
ಹ ಹ
ಅದ ತರ್ಸ್ಕೊಂಡು ಅದ್ ಏನ್ ಮಾಡಬೇಕ ಅಂದರ್ ಅದ ನೀರ್ ಅದ್ರೊಳಗೆ ಎಣ್ಣೆ ಒಳ ಕುದಸಬೇಡದ್ರಿ ಅದ
ಹೂನ್ ರೀ.
ಎಣ್ಣೆ ಒಳಗ್ ಕುದಿಸಬ್ಯಾಡದ್ರಿ ಅದ ಏನ್ ಮಾಡಬೇಕಂದ್ರೆ ನೀರ್ನಾಗ ಕುದಿಸ್ಕೋಬೇಕ್ರಿ ಅದು. ನೀರು ಒಂದು ಗ್ಲಾಸ? ನಿಮಗ ಎಷ್ಟ ಬೇಕಷ್ಟು ಆಯಿಲ್ ಎಷ್ಟು ಬೇಕತ್ತಷ್ಟ ಒಂದ್ ಗ್ಲಾಸನ ಅಷ್ಟು ನೀರ್ ತೊಗೋಬೇಕ್ರಿ ಒಂದ್ ಬೊಗಣಿ ಒಳಗ ನೀರ್ ತಗೊಂಡ ನೀರೊಳಗ ಎಲಿ ಅವ ಏನ್ ಇರ್ತಾವಲ್ರೀ ರೋಜ್ ಆ ಮೇಲೆ ಎಲಿಗಳ್ರಿ, ಹೌದ ಎರಡ್ ಚಮಚೆ ಹಾಕಬೇಕಕ್ರೀ ಅದ್ರೊಳಗ.
ಹುನ್ನರಿ.
ಈ ಎರಡ್ ಚಮಚೆ ಹಾಕಬೆಕಂದರ್ ನಿಮ್ಮ ಮನ್ಯಾಗ್ ಮೆಂತೆ ಇದ್ವಂದ್ರ ಒಂದಿಷ್ಟ ಮೆಂತೆನಾ ಹಾಕ್ರಿ ಅದ್ರಾಗ. ಹಾಕಿ ಒಂದ್ ಐದರಿಂದ ಹತ್ತು ನಿಮಿಷ ಚಂದ ಕುದಿಸಕೋಬೇಕರಿ ನೀರಾಗ ಅದು ಎಲಿ.
ಹೂನ್ರಿ.
ಕುದಿಸಿ ಕುದಿಸಿ ಕುದಿಸಿ, ಅದೆಲ್ಲಾ ರಸ ಬಿಡ್ತದರಿ ಅದ್ ನೀರಾಗ? ರಸ ಬಿಡತಾನ ಕುದ್ದ ಮ್ಯಾಲ ಎಲ್ಲಾ ಆದ್ಮೇಲೆ ಅವಾಗ ತೊಕೊಂಡ ಮತ್ತ ಒಂದ್ ಚಾಣಿ ಒಳಗ ಚಾಣಿಸಿ ಅದ ಸ್ಪ್ರೇದ ಸ್ಪ್ರೇ ಬಾಟಲ್ ಸಿಕ್ತವ್ರೀ ಅವು ಅದ ಆನ್ಲೈನದಾಗ ತರ್ಸಿ ಅಂದರ್ ಅದ್ರೊಳಗೆ ಕೊಡ್ತಾ ರೀ ಅವ್ರು ಒಂದ ಬಾಟಲ್ ಆ ಬಾಟಲ್ದಾಗ ಹಾಕೊಂಡ ಕ್ಯಾಸಿ. ಸ್ಪ್ರೇ ಮಾಡಿ ಇಟಗೊಂಡ ಬಿಟ್ರ ಆಯ್ತ್ ನೋಡ್ರಿ ಅದ ಸ್ಪ್ರೇ ಅದ್ ಹೆಂಗ್ ಮಾಡ್ಬೇಕಂದ್ರೆ ರೀ, ತೆಲಿ ಒಳಗ ಸ್ಕ್ಯಾಲ್ಪಿಂಗ್ ಹತ್ಬೇಕ್ರಿ ಅದ ಎಣ್ಣಿ ಅದ ಆಯಿಲ್ ಮಾಡಿದ್. ಅದು ಸ್ಪ್ರೇ ಮಾಡ್ಕೋಬೇಕ್ರೀ ಮತ್ ಆಮೇಲೆ ಹಿಂಗ್ ಮಸಾಜ್ ಮಾಡ್ಬೇಕ್ರೀ ಎಲ್ಲಾ ಚೆಂದಾಗಿ. ತೆಲೆ ತುಂಬಾ ಹಚ್ಕೊಂಡ್ ಹಚ್ಕೊಂಡ್ ಹಚ್ಕೊಂಡ್ ಎಲ್ಲಾ ಕಡೆ ಚೆಂದಾಗಿ ಮಸಾಜ್ ಮಾಡಿ. ಅದೆಲ್ಲಾ ಆದ ಆಮ್ಯಾಲ ಆಮ್ಯಾಲ ಬೆಳಿಗ್ಗೆ ಸಾಯಂಕಾಲ ಯಾಡ್ ಟೈಮ್ ಹಚ್ಕೊಂಡ್ರುನು ಚಲೋ ರೀ ಅದು.
ಇಲ್ರಿ ಅದ್ ಹೆಂಗ ಏನಾ ಹಚ್ಗಂದ್ ಬಳಿಕ ಜಳಕ ಮಾಡಬೇಕೇನ್ರಿ, ಜಳಕ ಮಾಡಿ ಹಚ್ಕೋಬೇಕ್ರಿ ಅದನ್ನ.
ಇಲ್ರೀ ಜಳಕಾ ಗಿಳಕಾ ಏನ್ ಮಾಡದಿರಲ್ರಿ. ಅದು ನೀವು ದಿನ್ ಹೆಂಗ್ ಕೊಬ್ರಿ ಎಣ್ಣೆ ಹಚ್ಕೊತಿರಲ್ಲಾ ತೆಲಿಗೆ ಆತರ ಅದ ಹಚ್ಗೊಂಡು. ಹ್ಮ ಹಚ್ಕೋಮ್ ಬಿಟ್ ಬಿಡ್ಬೇರೀ ಅದೇನ್ ವಾಸನೆ ಬರಲ್ಲ ಏನಿಲ್ರಿ ಅದು. ಇನ್ನ ಸ್ವಲ್ಪ ಘಮಘಮ ವಾಸ ಬರ್ತರ ಹಾ
ಹಾ ಹಾ ಹಾ ಹಾ ಹಾ.
ಮೂರ ತಿಂಗಳ
ಇಲ್ಲ ನಾ ಏನ್ರಿ ನಾನು ಅದು ಶಾಂಪೂ ಸಣ ತೆಲಿ ತೊಕೋಬೇಕೇ ಏನ್ ಈ ತರಾ ತಿಕೊಂಡಿದೇ ನಾ
ತೊಳೋಕದಿಲ್ರಿ ಅದು ಎಣ್ಣಿ ತೆಲಿಗ್ ಎಣ್ಣಿ ಹೆಂಗ ಹಚ್ಕೋತೀವಿ ಅದೇ ತರ ಹಚ್ಕೊಂಡ್ ಬಿಡೋದ್ರೀ ಅದ
ಹಾ ಹಾ ಹಾ
ಹುಂ ದಿನ ಹಚ್ಕೊಂಡ್ ಬಿಡಬೋದ್ ನೋಡ್ರಿ ಹಚ್ಕೊಂಡ್ ಬಿಡ್ರ ಆಯ್ತತ್ ಮೂರ್ ತಿಂಗಳು ಕಂಟಿನ್ಯೂವ ಮತ್ತ ಬಿಡ್ ಬಾಡ ದ ಹದನೈದು ದಿನ ತಿಂಗಳ ಹಚ್ಕೊಂಡು ಬಿಟ್ಟಿವ ಅಂದ್ರೆ ಉಪಯೋಗ ಆಗಲ್ರಿ ಅದ ಕಂಟಿನ್ಯೂ ಮೂರ್ ತಿಂಗಳು ನಾಕ ತಿಂಗಳು ಹಂಗೆ ಹಚ್ಕೊಂತಾನೇ ಇರ್ಬೇಕ್ರೀ
ಹಾ ಹಾ ಹಾ
ಹ್ಮ್ ಹಂಗಾದ್ರೆ ಉಪಯೋಗ ಉಪಯೋಗ ಆತಾರೀ ಕೂದ್ಲ ಉದ್ರಿದಲಿ ಕೂದ್ಲ ಮತ್ತ ಬರ್ತಾವ್ ರೀ
ಹೌದು ನಾವು ಅದು ಮಾಡಿ ಮೊಟ್ಟೆ ಹಚ್ಚು ಅದು ಹಚ್ಚು ಇದು ಹಚ್ಚು ಅಂತ ಹೇಳಿದ್ರೆ
ಏ ಇಲ್ರರಿ ಅದ ಏನ್ ಉಪಯೋಗ ಹ್ಮ್ ಇಲ್ರಿ ಇಲ್ರರಿ ಅದೇಏನು ಪ್ರಯೋಜನ ಆಗಲ್ರರಿ ಅವೆಲ್ಲ ಸುಳ ಸುಮ್ನೆ ಹೇಳ್ತಾರೆ ಅವರ
ಹಾ
ಅದೇ ನೀವು ಇದು ಬಾಳ ಮಂದಿ ಎಫೆಕ್ಟ್ ಆಗಿದ್ರೆ ಬಾಳ ಮಂದಿ ಹಚ್ಚೋಗೊಳ ರಿ ನಾವೇ ಹೇಳಕತಿವಲ್ರಿ ನಾನೇ ಹ ಹಚ್ಕೊಳ್ಳಾಕತ್ತೀನ್ರೀ ಮೂರ್ ತಿಂಗಳ ಆಯ್ತ
ಅಲ್ರಿ ನಮ್ಮ ಪಕ್ಕದ ಮನೆಯವರ ಏನಂದ್ರೀ ಸ್ವಲ್ಪ ಹೊಟ್ಟಿದ್ದ್ ಒಟ್ಟೆದ ಹೊಟ್ಟದ್ ಸಲವಾಗಿಯೇ ನಿಮ್ ಕೂದಲ ಹುಚಾಕತಾವ್ರೀ ಒಂದು ಮೊಟ್ಟೆ ತೊಗೊಂಡು ಒಡದ್ರ ಒಡದ್ ಕೆಸದ್ ಅದನ್ನ ಎಲ್ಲಾ ತೇಲಿ ತುಂಬ ಹಚ್ಚಕೋರಿ ಒಂದ್ ಹತ್ ನಿಮಿಷ ಬಿಟ್ಟಕೇಸಿಂದ ಶಾಂಪು ಗಿಂಪು ಹಚ್ಚಿ ತಕೋಂಡ ಬಿಡರಿ ಕ್ಲೀನ್ ಆಗ್ತರಿ ನಿಮ್ಗ್ ಕುದಲ ಉದ್ರಲ್ಲಂತಂದ್ರ ಅವ್ರ ಮಾತ ಕೇಳಿ ಕೆಸಿಂದ ನಾನು ಮೊಟ್ಟೆ ಒಡೆದ ಕೆಸಿಂದ ತೆಲಿಗೆ ಹಚ್ಚಿಕೊಂಡರ ರೀ ಮನ್ಯಾಗ ಒಬ್ಬ್ರ ಕರಗ ರಲ್ರಿ ಗಬ್ಬ ನಾತ ಬರಾಕ್ ಬಿಟ್ಟದ್ರೀ
ಅದ ವಾಸನೆ ಬರ್ತದ್ರಿ ಮತ್ತೆ ಎಗ್ಗ ಅದು ತಲಿ ತತ್ತಿ ಉಳ್ಳಾಗಡ್ಡಿ ಅದೆಲ್ಲಾ ಹಚ್ಚಕೊಂಡ ತಿಂದ್ರಿ ವಾಸ್ನೆ ಬರ್ತ
ಆಮೇಲೆ ಸ್ವಚ್ಛ ತೆಲಿಯದ ತೊಳಕೊಡ್ರ್ ಸಮ್ಯಕ್ ಏನಂಗ ನಾಕ್ ದನ್ ತರ ಬರ ಅದೇ ತತ್ತಿ ವಾಸನೆಯೇ ಬರ್ಕತ್ ಬಿಟ್ಟದರೀ
ಹ್ಮ್ ಅಯ ಹೌದ್ರಿ
ಯಾಕಣ್ಣ ಯಾಕ ಹಚಕೋಣ್ಣನಾಗ ಆಗಬಿಡ್ತರಿ ನನಗ ಅದು
ಹುಂ ಅಲ್ರಿ ಅದೇ ಏನ್ ಮಾಡಕ್ ಹೋಗ್ಬೇಡ್ರಿ ನೀವು ಇನ್ನ ಸ್ವಲ್ ಅಲೊವೇರಾದ್ರರು ಸಿತ ತಿತ್ತಂದ್ರ ಅದನ್ನ ತೆಲಿಗ್ ಹಚ್ಚಕೊರಿ ಅದ ಚಲೋ ರೀ ಕೂದಲು ಉದುರಾಕ ಅದನು ಬಾಳ ಹೆಲ್ಪ್ ಮಾಡತದರಿ
ಹಾ ಹಾ
ಹ್ಮ್ ಮುಖಕ್ಕನ್ ಹಚ್ಕೋತಾರ ನೋಡ್ರಿ ಅದು ಅಲೆವಾರ ಚೆಲ್ ಇರ್ತ ನೋಡ್ರಿ. ಅದು ರಿಯಲ್ ಆಗಿರೋದು ಸಿ. ಇತದಲ್ರರಿ ಅದು ತಂದು ಅದಕ್ ಕೊಯ್ದು ಅದ್ ಒಳಗಿನನ್ ಜಲ್ ಇದ್ದ್ ಎಲ್ಲ ತೆಗಿಬೇಕೇರಿ. ತಗದ ಕೂದ್ಲುಕ್ಕನ ಹಚ್ಕೋಬಹದ್ರಿ ಮತ್ ಮುಖಕ್ಕ ಹಚ್ಕೊಂಡ್ರಿ ಮುಖನ ಸ್ಮೂತ್ ಆತದ್ರರಿ.
ಹ್ಮ್-
ಹ್ಮ್ ಈ ತರ ಇರ್ತ ನಾ.
ಹಲವರ್ನು ಬೆಸ್ಟ್ ಅಂತ ಐತ್ರಿ ಇದಕ್ ತಿಲಿಗ ಆಗ್ಲಿ ಮುಖಕ್ಕ ಆಾಗಗ್ಲಿ.
ಹ್ಮ್ ಹ್ಮ್ ಹಾ ಬೆಸ್ಟ್ ಬೆಸ್ಟ್ ಅದೇ ಬೆಸ್ಟ್.
ಹ್ಮ್ ಹ್ಮ್ ಹ್ಮ್ ಹ್ಮ್-
ಹ್ಮ್-
ಹ ಅದೇೇನ್ರಿ ಇಲ್ ಹಲವರ ನಮ್ರಿ ನೋಡ ಎ ಸಿ. ಅ ಜಲ್ ರೆಡಿಮೇಡ್ ಸಿಕ್ತಿರ ಬೇಕರಿ ಅವನು.
ರೆಡಿಮೇಡ್ ತಗಬಾಡ್ದ್ರಿ ಅವೆಲ್ಲಾ ಕೆಮಿಕಲ್ ಹಾಕಿರ್ತಾರೀ ಅದು ಏನು ಅಷ್ಟೊಂದ ಎಫೆಕ್ಟ್ ಆಗಲ್ರಿ.
ಹಾ ಹನ್ರೀ.
ಅದಕಂತ ಹೇಳಿ ಇ ವೇ ಮನ್ಯಾಗ ನ್ಯಾಚುರಲ್ ಇರೋದ ತಗೊಂಡದ ಜಲ್ ತಕೊಬೇಕಿರ ಅದ್ರಂದು.
ಅದ ತೆಗೆದ್ ಮುಖಕ್ ಹಚ್ಕೋಬೇಕಕ್ ನೋಡ್ರಿ ಅದ ಎಲ್ಲರ ಕತೆ ಬೆಸ್ಟ್. ಹೌದಿ ಹ್ಮ್ ಹ ನೋನ್್ರರಿ.
ಸರಿ ತವ್ರ ಅಂದ್ರ ಅಷ್ಟೇ ಮಾಡ್ತೇನ್ ಅಂದ ನೋಡನಗ ನಿಮ್ಗೆ ಯಾವನ ಯಾವ ರಸಕ್ ಏನ. ಕ ನಿಮ್ಕಾವ ಯಾರ ಂಗನ್ ಕೇಳ್ಬಿಟ್ಟಿರ್ತರಿ ಏನನ್ನ್ ಹೇಳ್ಬಿಡ್ತಾರೀ ಅವ್ರು.
ಇಲ್ರಿ ನಮ್ ಕೇಳ್ರಿ ನಮ್ ಗೊತ್ತ ಅಂದ್ರ ನಾವ್ ಹೇಳಿರ್ತಿವಿ್ರರಿ ಇ ಅಂದ್ರೆ ಯಾರಿಗೇನ ಕೇಳೇನ ಹೇಳ್ತಿೀವಿ. ಸುಮನೆ ಅದೇದು ಮಾಡಕ್ ಹೋಗೇಶ ಅ್ರೆ ಒಂದ ಹೋಗಿ ಒಂದ್ ಮಾಡ್ಕೊಂಡ್ ಕುತ್ರಂಗ ಆತದ್ರೀ ಅದು.
ಹಾ ಹಂಗ ಅದ್ರ ಮತ್ ಏ ಅಂತರ್ಲ್ಲ ಎಡೇ ಸೈಡ್ ಎಫೆಕ್ ಆದ್ರ ಏನ್ ಮಾಡ.
ಹ್ಮ್ ಸ ಆಮೇಲೆ ಏನ್ ಸುಮನೆನ್ಪ ತಲಿಬೇನ್ರಿ ಮತ್ತ.
ಹಾ ಒಂದ್ಬಟ್ಟು ಒಂದವ್ರ ಎಲ್ಲಾಲ್ಲಾ ಏರಿನ್್ರ ಎಲ್ಲ. ಆರಮರ.
ಹ್ಮ್ ಆರಾಮ್ ನೋಡ್ರಿ ಆರಾಮ್ ನೋಡ್ರಿ ನೀವ್ರಾಮಿದಿ್ರಲ್ಲಾ.
ಹಾ ಹಾ ಆರಾಮ್ಯವ್ರಿ.
ಹ್ಮ-
ಸರಿ ತವ್ರರಿತ್ ತಾಸ್ತೇನ್ೀ.
ಹ್ಮ್ ಯಾಕಲ ಆತವ್ರೀ.